ಆರಾಮ್ದೀರಾ
ಹಾ ಆರಾಮಿದ್ದೀನಿ ನೀವು ಹೂ ಏನ್ ಮಾಡ ಹೂ ಅಭ್ಯಾಸ ಎಲ್ಲ ಮುಗಿದಾಯ್ತಾ.
ಮುಗಿದಾಯ್ತು ಏನಿಲ್ಲ ನಮ್ಮ ಅಜ್ಜಿ ಊರಿಗ್ ಬಂದ ಇದ್ವಿ
ಹ್ಮ್
ಹ್ಮ್ ಹಳ್ಳಿ ಸೈಡ್ ಅಲ್ವಾ ಅದಿಕ್ಕೆ ಬಂದಿದ್ವಿ ಸುಮ್ನೆ ನಮ್ಮ್ ಊರಲ್ಲೆಲ್ಲಾ ಸಿಟಿ ಚೆನ್ನಾಗಿರಲ್ಲ ಆಟಾಡಕ್ಕೆಲ್ಲ ಅಂತ ಇಲ್ಲಿ ಸ್ವಲ್ಪ ಬಂದಿದ್ವಿ ನಮಜ್ಜಿ ಊರಿಗೆ
ಹೌದಾ ಮಳೆ ಬರ್ತಿದ್ಯಾ ಆ ಸೈಡು
ಹಾ ಬರುತ್ತೆ ಅಂದ್ರೆ ಈ ಕಡೆ ಮಳೆ ಎಲ್ಲ ಬಂದ್ರೆ ಸ್ವಲ್ಪ ಮನೆಗಳೆಲ್ಲ ಸ್ವಲ್ಪ ಅಷ್ಟು ಕ ಕಟ್ಟ ಇರಲ್ ವಲ್ಲ
ಹ್ಮ್ ಹ್ಮ್
ಬೇಗ ಬಿದ್ದ ಹೋಗ್ತವೆ ಅಂದ್ರೂ ಬಟ್ ಅಂದ ಚೆನ್ನಾಗಿರುತ್ತೆ ಇಲ್ಲಿ ಎಲ್ಲಾ
ಹ್ಮ್ ಅಲ್ಲೆಲ್ಲ ಪರಿಸರ ಎಲ್ಲ ಚೆನಾಗಿರುತ್ತೆ
ಹ್ಮ್ ಚೆನ್ನಾಗಿರುತ್ತೆ ನಿಮಗೆ ಎದ್ ಎದ್ದ್ ತಕ್ಷಣ ಹೆಂಗಂದ್ರೆ ಬೇಗ ಕೆಲ್ಸಕ್ ಹೋಗ್ತಾರೆ ಮತ್ತೆ ಮಧ್ಯಾಹ್ನ ಅಲ್ಲೆಲ್ಲ ಹೊಲದಲ್ಲೆಲ್ಲಾ ಊಟ ಮಾಡಿ ಮತ್ತೆ ಒಂದ್ ಬಂದ ಮಲ್ಕಂಬ್ಬಿಟ್ಟ ಮತ್ತೆ ಆಚೆ ಎಲ್ಲ ಕೂತ್ ಕೊಂಡ್ ಮಾತಾಡ್ತಾರೆ
ನಾನು ನಾ ಹಾ ನಾ ನಾನು ಒಂದ್ಸರಿ ಇದೇ ತರಾನೇ ಅ ಹೊರಗ್ ಹೋಗಿದ್ದೆ ಅಂದ್ರೆ ಅಜ್ಜಿ ಊರ ಅಂತಲ್ಲ ಬಟ್ ಹೊರಗೆ ಹೋಗಿದ್ದೆ ಅವಾಗ ನಾನು ಅಷ್ಟೆ ಹೊರಗ್ ಕುೂತ್ಕೊಂಡು ಅವಲ್ದಲ್ಲಿ ಊ ಊಟ ಮಾಡೋದು ಅದೆಲ್ಲಾ ಚೆನ್ನಾಗಿರುತ್ತೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ ನಿ
ಹೌದಾ ಅಂದ್ರೆ ಚೆನ್ನಾಗ್ ಮಾತ್ ಮಾತಾಡ್ತಾರೆ ಇಲ್ಲಿ ಇಲ್ಲಿ ನಗರದಲ್ಲಿ ಹೆಂಗಂದ್ರೆ ಸತ್ತೋಗಿದ್ರುನು ಯಾರು ಬಂದ್ ನೋಡಲ್ಲ ಅಲ್ಲಿ ನಮ್ಮವರ ಅಲ್ಲದೇ ಇದ್ರುನು ಬಂದು ನೋಡಿ ಮತ್ತ
ನ ಹಾ ಹೌದೌದು ನಿಮ್ ಸೈಡು ಯಾವ್ದು ಇದಿಕ್ಕಿರೋದು
ಅಂದ್ರೆ ಅಂದ್ರೆ ಭತ್ತ ಜಾಸ್ತಿ ಬೆಳಿತಾರ ನಮ್ ಕಡೆ ಹ ಕಬ್ಬು ಬ ಭತ್ತ ಜೋಳ ಎಲ್ಲಾ ಜಾಸ್ತಿ
ಹ್ಮ್ ಹ್ಮ್ ನಮ್ ಕಡೆ ಜೋಳಾ ರಾಗಿ
ಹಾ ಹಾ ಹೌದಾ ಅವೆಲ್ಲಾ ತಂಪು ಜಾಗದಲ್ಲಿ ಚೆನ್ನಾಗಿರುತ್ತೆ ಹ್ಮ ಅಂದ್ರೆ ನೀವ ಹೋಗಿಲ್ವಾ ನಿಮಮ್ಮ ಅಜ್ಜಿ ಊರಿಗೆ ಇನ್ನೇನ್ ರಜಾ ಅಲ್ವಾ
ಹೋಗ್ಬೇಕು ನಮ್ದು ಮುಂದಿನ ತಿಂಗಳು ಪರೀಕ್ಷೆಗಳಿದೆ ಅದನ್ನಾವು ಮುಗಸ್್ಕೊಂಡು ಹೋಗ್ಬೇಕು
ಹೌದಾ ಇಂದ್ರೆ ಹಳ್ಳಿ ಬಗ್ಗೆ ಗೆ ನಿನಿಗಗೆ ಏನ್ ಅಭಿಪ್ರಾಯ ಇದೆ
ಹ್ಮ ಅದೊಂಥರ ಚೆನ್ನಾಗಿರತ್ತೆ ಅಲ್ಲಿರೋದಕ್ ಫುಲ್ ತರ ನೆಮದಿ ನೆಮದಿ ಜಾಗ ಅಂತ ಅಂದ್ರೆ ಹಳ್ಳಿ ಅಂತ ಅನ್ಬೋದು ಹ್ಮ್ ಜೀವನ ಮಾಡದ ಸ್ವಲ್ಪ ಕಷ್ಟನೇ ಹ
ಅವತ್ತಿಗೆ ಸಾಲುತ್ತೆ ಮ ಮತ್ತೆ ಮರ್ದಿನಾಗ ಇರಲ್ಲ ಆತರ ಅದು ನಗರದಲ್ಲಿ ಹಂಗಲ್ಲ ತಿ ಮೇಲೆ ಬರುತ್ ಹಂಗೆ
ಹ್ಮ್
ಹ್ಮ
ಮತ್ತೆ ಎನ್ ಸಮಾಚಾರ
ಏನಿಲ್ಲ ಹಳ್ಳಿಗಳಲ್ಲಿ ಬಟ್ಟೆ ಹೋಗಿಯಕ್ಕೆ ಹೋದ್ರೆ ನೂ ಒಳ್ಳೆ ಇದು ಸ್ಲ್ಪ ಜೊತೆಗೆ ಕರ್ಕೊಂಡ್ ಹೋಗ್ತಾರೆ
ಹ್ಮ್ ಮತ್ ಮತ್ತೆ ಹಾಡೆಲ್ಲಾ ಹೇಳ್ತಾರೆ ಅವ್ರೇನ್ ಕೆಲ್ಸ ಮಾಡ್ಬೇಕ ಅಂತ ಇರುತ್ ಇದ್ರುನು ಹಾಡು ಹೇಳ್ಕೊಂಡು ಅವರು ಒಂತರ ಅವ್ರ್ದೇ ಒಂದು ಇದನ್ ಮಾಡ ಕೊಂಡು ಚೆನ್ನಾಗಿರುತ್ತೆ
ಏನೇ ಸಂಭ್ರಮ ಅಥವಾ ಮದ್ವೆ ಅದು ಏನೇ ಇರಲಿ ವಟ್ ಕರ್ಕೊಂಡು ಒಟ್ಟಿಗೆ ಹೋಗಿ ಒಟ್ಟಿಗೆೆ ಬರ್ತರೆ
ಜಾತ್ರೆ ಆಗೋ ಟೈಮ್ ಅಲ್ಲ ಅಂತೂ ಇನ್ನು ಚೆನ್ನಾಗಿರುತ್ತೆ ಹ ಹೋಗಿದ್ದ ್ದೇನಿ ನಾನು ಜಾತ್ರೆಗಳಿಗೆಲ್ಲ
ಆ
ಹಾ ಹೋಗಿದ್ದೀನಿ
ಹೌದಾ ಚೆನ್ನಾಗಿತ್ತಾ ಎಲ್ಲ
ಹ್ಮ್ ಹ್ಮ್ ಅಲ್ಲಿ ದೀಪ ಎಲ್ಲ ಹೊರೆಸ್್ತಾರಲ್ಲ ದೀಪ ಹೊರೆಸ್ತಾರೆ ದೇವ್ರಿಗೆ ಆ ಮತ್ತೆ ಮತ್ತೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ನಾವು ಈಗ ಕೋಳಿನೋ ಕುರಿನೋ ಆ ಇದ್ ದೇವ್ರಿಗೆ ಅಂತ ಕೊಡ್ತೀವಿ ಈ ತರ ತುಂಬಾ ಇರುತ್ತೆ ಮತ್ತೆ ಅಲ್ಲಿ ಆ ಹಳ್ಳಿ ಜನಗಳೇ ರಾತ್ರಿ ಎಲ್ಲಾ ದೇವ್ರ ಭಜನೆ ಮಾಡ್ತಾರೆ ಹ್ಮ್ ಅವತ್ತೆಲ್ಲಾರ್ಗು ಅಲ್ಲೇ ಊಟ ಹಾಕಿಸ್ತಾರೆ ದೇವಸ್ಥ ತಂದಲ್ಲೇನೆ ಅದೆಲ್ಲಾ ಚಂದ ಇರುತ್ತೆ ಇಲ್ಲಿ ಸಿಟಿ ಕಡೆ ಬಂದ್ರೆ ಅೆ ಏನು ಇರಲ್ಲ ನಮ್ದು ನಾವು ಮಾಡ್ ಕಳೋದು ತಿನ್ನೋದು ಅಷ್ಟೇನೆ
ಹೌದು ಅಂದ್ರೆ ಅವತ್ತಿನವತ್ತೇ ಮಾಡಿ ಸುಮ್ನೆ ನೆಮ್ಮದಿಯಿಂದ ಮಲ್ಗಿರ್ತಾರ ಅವರು
ಹೌದೌದು
ಹ್ಮ್ ನಮ್ಮೂರ್ ಕಡೆ ಹಳಿ ಜಾತ್ರೆಯಿಂದಂದ್ರೆ ಬೇಗ ಎದ್ದಿ ಕಸ ಗೂಡ್ಸಿ ಮನೆ ಸಾರಸಿ ಅಂದ್ರೆ ರಥ ಎಲ್ಲಾ ಎಡ ಇದರ ನಮ್ಮ ಹಳ್ಳಿ ಸೈಡ್ ಎಲ್ಲ
ಹ್ಮ್ ಹ್ಮ್
ಕರ್ಗ ಎಂತೆಲ್ಲ ಇರುತ್ತಲ್ವಾ
ಹಾ ಹ ಗೊತ್ತು ಗೊತ್ತು
ಆ ತರ ರತ್ತ ಹ್ದಿ ದೇವ್ರರಿಗೆಡೆ ಎಡೆ ಹಿಡ್ದು
ಹ್ಮ್ ಎಲ್ಲಾರೂ ಉಪವಾಸ ಇದ್ದು
ಈ ಕೆಂಡ ಅಂತಾರಲ್ಲ ಕೆಂಡ ತುಳಿದಾರ ನಮ್ಗೆ ಕಡೆ
ಹ್ಮ್ ಹ
ನಿಮ್ ಕಡೆ ತುನಿ ಅಲ್ವಾ
ನಮ್ ಕಡೆನೂ ತೊಳಿತಾರೆ ಬಟ್ ನಾನ್ ಜಾಸ್ತಿಬ್ ನೋಡಿರೋದು ಆದ್ರೆ ಆ ಬಾಬಾಯ ಹಬ್ಬ ಅಂತ ಮಾಡ್ತಾರೆ ಅದ್ರಲ್ಲಿ ನಾನ್ ನೋಡಿದ್ದ ಇದನೇ
ಹೌದಾ ನಮ್ ಕಡೆ ಎಲ್ಲಾ ಜಾ ಜಾೆಯಲ್ಲಿ ಪಳಾರ ಮತ್ತೆ ಬಂದಿರೋಿಗೆಲ್ಲ ಹಳ್ಳಿ ಜನ ಊರಿಂದ ಬರ್ ಕರ್ಸಿರ್ತಾರಲ್ಲ ಅವರಿಗೆಲ್ಲ ಬಳೆಲ್ಲ ಹಾಕ್ಸ್ತೀನಿ ನ ಹಳ್ಳಿ ಜಾತ್ರೆಗಳಿಗೆ
ಹ್ಮ್ ಹ್ಮ್ ನವು ನ ನಮ್ಮ್ ಮನೆಗೆ ಯಾರ್ಯಾರು ಬಂದಿರ್ತಾರೆ ನೆಂಟರು ಅವರಿಗೆಲ್ಲ ಬಳೆ ಎಲ್ಲ ಹಾಕ್ಸಿ ಜಾತ್ರೆ ಎಲ್ಲಾ ನೋಡ್ಕೊಂಡ ಕೊಂಡು ಏನೇನ್ ಬೇಕು ಎಲ್ಲ ತಗೊಂಡು
ಹಳ್ಳಿ ಊರಿಗ ಹಳ್ಳಿ ಊರಲ್ಲ ಹೆಂಗ ಅಂದ್ರೆ ಜಾತ್ರೆ ಅಂದ್ರೇನೆ ಸೀರೆ ಒಡವೆ ಅದು ತಗೊಳ್ಳಳದಿದ್ರೆ ತಗೊಳ್ಳಳ ಜಾಸ್ತಿ ಹ್ಮ್
ಮಕ್ಳಿಗಾದ್ರೆ ಹೇಳೋದೇ ಬೇಡ
ಹಾ ಸಂಭ್ರಮನೋ ಸಂಭ್ರಮ
ಹ್ಮ್್ಮ
ನಿಮ್ದು ನೀವು ಸೀರೆ ಎಲ್ಲಾ ಕಟ್ತೀರಾ
ಹಾ ಯಾವಾಗಾದ್ರು ಏನಾದ್ರು ಫಂಕ್ಷನ್ಸ್ ಇದ್ದಾಗ ಆತರ ಹ್ಮ್ ನೀವು
ನಾವು ಜಾತ್ರೆಯಲ್ಲಿ ಮದುವೆಲ್ಲಿ ಕಟ್ತೀವಿ ಅಂದ್ರೆ ನಮ ಈ ಕಡೆ ಅಲ್ಲಿ ಜಾತ್ರೆ ಅಂದ್ರೆ ಐದ್ ವರ್ಷಕ್ಕೊಮ್ಮೆ ಮಾಡ್ತಾರೆ ವರ್ಷ ವರ್ಷ ಮಾಡಲ್ಲ
ಹ್ಮ್ ಹ್ಮ್ ಐದ್ ವರ್ಷಕ್ಕೆ ಒಂದ ಒಮ್ಮೆ
ಹಾ ಫುಲ್ ಜೋರ ಮಾಡ್ತೀವಿ
ಹ್ಮ್
ಬಂದೋರಿಗೆಲ್ಲ ಪ್ರಸಾದ ಅದು ಇದು ಅಂತ ಕೊಡ್ತ ಇದು
ಹ್ಮ ಹ್ಮ್
ಹಾ ನಿಮ್ ಅಂದ್ರೆ ರರಥ ಎಲ್ಲ ಓಡ್ಸ್ತಾರ ಅಲ್ವಾ ನಿಮ್ ಊರಲ್ಲಿ
ಹಾ ಓಡುಸ್ತಿವಿ ನಮ್ದು ವರ್ಷ ವರ್ಷ ಮಾಡ್ತಾರೆ ನಮ್ ಕಡೆ ಐದ್ ವರ್ಷ ಆತರ ಇಲ್ಲ ನಮ್ ಕಡೆ ಎಲ್ಲಾ ವರ್ಷ ವರ್ಷ ಮಾಡ ಮಾಡ್ತಾರೆ
ಹೌದಾ ನಮ್ ಕಡೆ ಹೆಂಗಂದ್ರೆ ಇವಾಗ ಏನಪ್ಪಾ, ಪಾನಿಪುರಿ ಆ ತರದೆಲ್ಲಾ ಇಟ್ಟಿರ್ತಾರೆ.
ಇದು ಹಸು ದನ ಎಲ್ಲ ಇರುತ್ತಲ್ಲ, ಹ್ಮ್ ಅವ್ರನ್ನ ಎಲ್ಲ ಅಲಂಕಾರ ಕರ ಮಾಡಿಬಿಟ್ಟು ಅದನ್ನೆಲ್ಲಾ ಜಾತ್ರೆಗ್ ಬಿಡ್ತಾರೆ, ಹ್ಮ್ ಇಲ್ಲ ಮತ್ತೆ ಬೇರೆ ಪ್ರಾಣಿಗಳು, ಯಾವು?.
ಹೌದು
ಹಾ ಹಾವು
ಹ್ಮ್
ಹಾಗೆಲ್ಲ ಡ್ಯಾಂಗ್ಸ್ ಅಂದ್ರೆ ಆಹ ಹೇಗೆ ಅಂತಂದ್ರೆ ಮನೋರಂಜನೆ ಮಾಡೋದಿಕ್ಕಾಗಿ, ಆಹ್ ಹಾವ್ನ ಇಟ್ಕೊ್ ಬಂದು ಇದ್ ಮಾಡ್ತಾರೆ ಈ ತರ ನಮ್ ಕಡೆ ಒಂದು ಇದು ವಾರಕ್ ಮುಂಚೆನೆೇ ಇದೆಲ್ಲ ತಯಾರಿ ಮಾಡ್ಬಿಟ್ಟು, ಅದಾದ್ಮೇಲೆ ಒಂದು ದಿನ ರತ ಹೇಳಿತೀವಿ ನಾವು.
ಹ ಹೌದಾ ನಮ್ ಕಡೆ ನಾಟಕ ಎಲ್ಲಾ ಆಡ್ತಾರೆ ನೈಟು, ಮತ್ತೆ ಯಕ್ಷ ಗಾನ ಆ ತರ ನೃತ್ಯ ಎಲ್ಲಾ ಮಾಡ್ತಾರೆ. ಮತ್ತೆ ಪರುವಂತಿಗೆ ಎಂತ ಗೊತ್ತ ತಾನಿನಿಗೆ
ಹ ಹಾ ಗೊತ್ತಿಲ್ಲ.
ಹ ಅದನ್ ಶ ಶಸ್ತ್ರಾಸ್ತ್ರ ಹಾಕೊಂಡು ಕುರುವಂತಗೆ ಆಡ್ತಾರೆ.
ಹ್ಮ್ ಹ್ಮ್ ಯಕ್ಷಗಾನ ಗೊ ಯಕ್ಷಗಾನ ಗೊತ್ತು ಆದ್ರೆ ಇದು ಗೊತ್ತಿಲ್ಲ ನನಗೆ.
ಅಂದ್ರೆ ಈ ಕಡೆ ಇರ್ತರಲ್ಲ ನಿಮ್ಗೆ ಅಷ್ಟು ಗೊತ್ತಿರಲ್ಲ.
ಹ್ಮ್
ನಿಮ್ ಕಡೆನೆೇ ಬೇರೆ ಹಳ್ಳಿ, ಒಂದು ನಮ ಕಡೆ ಹಳ್ಳಿ ಒಂತರ.
ಹ್ಮ್
ನೀಏನು ಜಾತ್ರೆ ನಿಮ್ ಹಳ್ಳಿ ಜಾತ್ರೆ ಯಾರ್ಯಾರು ಬರ್ತಾರೆ? ನೀ ಕರಿತೀರ ಎಲ್ಲಾರನ್ನ
ಹಾ ಎಲ್ಲಾ ಅಹ್ ನೆಂಟರ್ನೆೆಲ್ಲ ಕರಿತಿವ, ಕುಟುಂಬಸ್ಥರನ್ನೆಲ್ಲ ಕರೀತಿವಿ
ಹ ಅವಾಗ ಹಳ್ಳಿಲಿ ಹೆಂಗಿತ್ತುಂದ್ರೆ ಕೊಳ್ವೆ ಬಾವಿ ಇದೇ ಇದೇ ತರಾನೇ‌ ನೀರ್ ಕುಡಿತಾರೆ ಇಲ್ಲಿ ನಗರದಲ್ಲಿ ಏನಂದ್ರೆ ಫುಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ನಲ್ಲಂಗಲ್ಲ ಇದಿದ್ದ ನೀನ ಕುಡ್ಕೊಂಡು ಊಟ ತಿನ್ಕೊಂಡ್ ಆರಾಮಾಗಿ ಇರ್ತಾರ
ಹ್ಮ್
ಒಂದತ್ತು ಊಟ ಏನ ಇಲ್ಲ ಅಂದರು ಆರಾಮಾಗಿರ್ತಾರ ಅವರು
ಹೌದೌದು
ಹ್ಮ್ ಹ್ಮ್ ಹ್ಮ್ ನಿ್ ಹಳ್ಳಿ ಜೋಕಾಲಿ ಕಟ್ತಾರ ನೋಡಿದ್ಯಾಾ
ಹ್ಮ್ ನೋಡಿದ್ದೀನಿ ನಾನು ಆಡಿದ್ದೀನಿ
ಹೌದಾ
ಹ್ಮ ಚಿಕ್ಕ ವಯಸಲ್ಲಿದ್ದಾಗ ಆಡಿದೀನಿ ನಾನು ನಾವೆಲ್ಲ ಮರ ಯಾವ ಮರ ಇದ್ರೆ ಯಾವ ಮರ ಇದ ಆದ್ರೆ ಆ ಮರದ ಕೆಳಗಡೆ ನಾವು ತಗೊಂಡೋಗಿ ಹಾಕೊಂಡು ನಾವೆಲ್ಲ ಆ ಮಾವಿನ್ ಕೈ ಎಲ್ಲ ಉದ್ರ್ ಕೊಂಡು
ಹ್ಮ್
ಹ್ಮ್ ಜೋಕಾಲಿ ಎಲ್ಲಾ ಆಡ್ಕೊಂಡು
ಹ ಹಾ ನಾಗರ ಪಂಚಮಿ ಅಂತ ಗೊತ್ತ ಅವಾಗ ನಮ್ಮ್ ಹಳ್ಳಿ ಕಡೆ ಎಲ್ಲಾ ಜೋಕಾಲಿ ಕಟ್ಟಿ ನಾಗರ ಪಂಚಮಿ ಜೋ ಅಲ್ಲಿ ಆಡ್ತಾರೆ
ಹೌದಾ ಅದು ಅದು ಗೊತ್ತಿಲ್ಲ ಹ್ಮ್
ಹ್ಮ್ ಚೆನ್ನಾಗಿ ಮಾಡ್ತೀವಿ ನೀವು ಹೋಗ್ಬಾ ಅವಾಗವಾಗ ಹಳ್ಳಿ ಕಡೆ ವಾತಾವರಣ ಒಂದ ಇಷ್ಟು ಗೊತ್ತಾಗುತ್ತೆ
ಹ್ಮ್
ಇನ್ನೇನ್ ರಜಾ ಅಲ್ವಾ ಹೋಗ್ಬಾ
ಹ್ಮ್ ಹೋಗ್ಬೇಕು ಇನ್ನೇನ್ ಪರೀಕ್ಷೆಗಳು ಮುಗ್ದೋದ್ಮೇಲೆ ಹೋಗ್ಬೇಕು ನಾನು ನಮ್ಮ ಅಜ್ಜಿಯವರೂರಿಗೆ
ಹ್ಮ ಅಂದ್ರೆ ನಾವು ಮಡ್ಕೆ ನೀರ್ ಕುಡಿತೀವಿ ನೀವ್ ಕುಡಿತೀರಾ
ಹಾ ನಾವು ಅಷ್ಟೇ ಮಡಿಕೆ ಬಿಟ್ಟುದಕ್ಕೆ ತೇವಾ ಇದು ಅ ಬಟ್ಟೆ ಹಾಕಿ ಇಕ್ಕಿ ಅದ್ರಲ್ಲೇ ನಾವು ಕುಡಿಯೋದು
ಹೌದಾ ಸರಿ ಸರಿ ಇದೆಲ್ಲಿಡದ್ ಹ ಅವಾಗವಾಗ ಬರ್ತಾ ಇ ಇ ನಾನು ಕರ್ಕೊಂಡೊಗ್ತಿನ್ ನಮ್ಮಜ್ಜಿ ಊರಿಗೆ
ಹ್ಮ್ ಹ್ಮ್ ಸರಿ ಕಣ್ರೀ ಆಯ್ತು ಬರ್ತೀನಿ
ಹಾ